ಹೇಳಿ
ಹಾ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಹಾಗೆ ಮಲ್ಗಿದ್ದು ಇವತ್ತುೂ ರಜೆ ಇತ್ತಲ್ಲ
ಹಾ
ನಿಮ್ಗೆ ರಜೆ ಇರ್ನಿಲ್ವಾ ಹಾ ಚೆನ್ನಾಗಿದ್ದೀನಿ ನೀವು
ನಾವು ಇದೀವಿ ನಮ್ದು ತುಂಬಾ ಬರಯೋದು ಎಲ್ಲಾ ಇತ್ತಾ
ಹಾ
ಬರ್ಕೊಂಡು ಕೆಲ್ಸ ಸ್ವಲ್ಪ ಹ ಬಟ್ಟೆ ಒಗಿ ಯೋದು ನಿನ್ನೆ ಬೇರೆ ಮಳೆ ಬಂದು ಈ ಕಡೆ ನಮ್ದು ಬಟ್ಟೆ ಎಲ್ಲ ಫುಲ್ ಮಣ್ಣಾಗಬ ಬಿಟ್ಟಿತ್ತು
ಹೌದಾ
ಹೋಣಗಾಕ್ ಕಿದ್ದೆ
ಹ್ಮ್
ಫುಲ್ ಮಣ್ಣಾಗ ಬಿಟ್ಟಿತ್ತು ಮತ್ತೆ ಇವಾಗ ಎರಡ್ ಸರಿ ಹೊಗ್ಯತರ ಕೆಲ್ಸ ಆಯ್ತು
ಹೌದಾ ನೀವು ಅದಕ್ಕೆ ಹಾ ಬಟ್ಟೆ ಒಣಗಾಕ್ಬೇಕಾದ್ರೆ ಕರೆಕ್ಟ್ ಆಕ್ಬೇಗಿತ್ತು
ಅದೇ ಫುಲ್ ತುಂಬಾ ಜೋರಾಗಿ ಬಿದ್ದಿದ್ರೆ ಮಳೆ ಅದಕ್ಕೆ ಗೊತ್ತಾಗಿಲ್ಲ
ಹ್ಮ್ ನಾನು ಇವತ್ತು ಹೋಗಿ ಬೇಕು ಆಮೇಲೆ
ಹೌದಾ ಎಲ್ಲಾ ಕೆಲ್ಸ ಎಲ್ಲಾ ಮಾಡ್ಕೋಬಿಟ್ಟು
ಹ್ಮ್ ಏನಿಲ್ಲ ಲೇಟ್ ಆಗಿದ್ದೆ ರಜೆ ತಲೈವತ್ತು
ಹ್ಮ್
ಸಜೆ ಇತ್ತು ಹಾಗೆ ಸ್ವಲ್ಪ ವ್ಯಾಯಾಮ ಮಾಡಿದೆ
ಹಾ ದಿನನಿತ್ಯ ಮಾಡ್ತ ವಯಾಮಾ
ನಿತ್ಯ ಮಾಡ್ತೀನಿ ಆಮೇಲೆ ಸ್ನಾನ ಮಾಡಿ ಊಟ ಮಾಡ್ದ ತಿಂಡಿ ಮಾಡಿ
ತು ತುಂಬಾ ಆರೋಗ್ಯಕ್ಕಳ್ಳೇದಲ್ವಾ
ಹಾ ಹೌದು ದಿನ ಮಾಡ್ಬೇಕು ಅವಾಗ ಆರೋಗ್ಯನೂ ಚೆನ್ನಾಗಿರುತ್ತೆ
ಹೌದು ಬುದ್ಧಿ ಎಲ್ಲ ಚುರುಕ ಆಾಗುತ್ತೆ
ಹ್ಮ್
ವ್ಯಾಯಾಮ ಮಾಡಬೇಕ
ಮತ್ತೆ ಇದು ಏನ್ ಮಾಡ್ಬೇಕಪ್ಪಾ ಧ್ಯಾನ ಮಾಡ್ಬೇಕು ಯೋಗ ಎಲ್ಲಾ ಮಾಡಿದ್ ಇನ್ನ
ಹ್ಮ್ ಹೌದು ಮಾಡ್ತೀರಾ ನೀವು
ಆಹ ನಾನು ಇದು ವ್ಯಾಯಾಮ ಅಷ್ಟೇ ಮಾಡ್ತೀನಿ
ನಣೆ ಮಾಡ್ತೀರಾ
ಆ
ಸ್ನೇಹಿತರು ನೀವು ಎಲ್ಲಾ ಮಾಡ್ತರ ಜೊತೆಯಲ್ಲಿ
ಹ್ಮ್ ಹ್ಮ್ ಅವರು ಹಾಗೆ ಮಲ್ಗಿರ್ತಾರ ನಾನೊಬ್ಬ ಒಬ್ಲೆ ಮಾಡೋದು
ಹಿಂದ
ಹ್ಮ್ ಅವ್ರಲ್ಲಾ ಹೋದ್ರು ಕೆಲ್ಸಕ್ಕೆ ಒಬ್ಬೊಬ್ರು
ಹೌ
ಒಬ್ಬೊಬ್ಬರು ಎಲ್ಲೆಲ್ಲೋ ಹೊರಗಡೆ ಪ್ರವಾಸ ಹೋಗಿದ್ದಾರೆ ಹ್ಮ್ ನಾನು ಹೋಗ್ತೀನಿ ರಜಾ ಇದ್ರೆ ಇವತ್ತು ಸ್ವಲ್ಪ ಹಾಗೆ ಸುಮ್ನೆ ಮಲ್ಕೊಂಡೆ ಹೆಂಗೆ ನಾಳೆ ಕಾಲೇಜಿ ಪ
ಹ ತುಂಬಾ ಚೆನ್ನಾಗಿರತ್ತಲ್ವಾ ಪ್ರವಾಸಕ್ಕೆ ನೀರ್ ಕಡೆ ಎಲ್ಲಾ ಹೋದ್ರೆ
ಹಾ ಚೆನ್ನಾಗಿರುತ್ತೆ
ಹೌ
ನೀವು ಹೋಗಿದ್ರಾ
ಹಓ ನಾನು ಹೋಗಿದ್ದೆ ಯ ಹೂ ಒನ್ ಒಂದು ದೇವ್ಸ್ ದೇವ್ ದೇವ್ರ ಇರೋ ಕಡೆ ಹೋಗಿದೆ ಅಲ್ಲಿ ದೇವ್ರರಿಗೆಲ್ಲ ಅಲಂಕಾರ ಮಾಡತಾರೆ ತುಂಬಾ ಚೆನ್ನಾಗಿತ್ತು ಆ ಮತ್ತೆ ಇನ್ನೊಂದು ಹಡ್ಗಲ್ ಹೋಗಿದ್ವೆ ನೀರ್ ಇರುತ್ತಲ್ವಾ ಕೆರೆ ಕಡೆ ಅಲ್ಲಿ ಫುಲ್ ಆ ಅಡಗಲ್ಲಿ ಫುಲ್ ರೌಂಡ್ ಹಾಕ್ಕೊಂಡು ಬಂದ್ರು
ಹಾ
ಅದ್ರಲ್ಲಿ ಸಾಂಗ್ ಎಲ್ಲಾ ಇ ತ್ತು ತುಂಬಾ ಚೆನ್ನಾಗಿತ್ತು
ಹ್ಮ್ ನೀವು ಹಾಡು ಹೇಳುದ್ರ ಅವಾಗ
ಓ ನಾವು ಹಾಡು ಹೇಳಿದ್ವಿ ಹಾಡು ನೃತ್ಯ ಡ್ಯಾನ್ಸು ನಮ್ಮ್ ಕಡೆ ಎಲ್ಲ ನೃತ್ಯ ಭರತನಾಟ್ಯ ಕೋಲಾಟ ಎಲ್ಲಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮೂರಲ್ಲಿ ಒಬ್ಬರಾರೆ ಆ ಹಿರಿಯರು ಅವರು ಹತ್ರ ಸಂಜೆ ಹೊತ ಹೋಗ್ತೇವಿ ನಾವು
ಹ್ಮ್ ನೀವು ಹಾಡೆಲ್ಲಾ ಕಲ್ತಿದ್ದೀರಾ ನೃತ್ಯ ಎಲ್ಲ
ಹ್ಮ್ ಕಲ್ತಿದ್ದೀವಿ ಎಲ್ಲ
ನಾಟಕ ನೀವು ಶಾಲೆೆಗೆ ಹೋಗ್ಬೇಕಿದ್ರೆ ಅವರೆಲ್ಲ ಹಾಡು ನೃತ್ಯ ಎಲ್ಲ ಮಾಡ್ತಿದ್ರಾ
ಅದೇ ಸ್ಕೂಲ್ಗಳಲ್ಲೆಲ್ಲಾ ಹ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಥೈ ತ್ರಾ ಆ ಟೈಮ್ ಅಲ್ಲಿ ಈ ತರ ಮಾಡ್ತಾ ಇದ್ರೆ ನಮ ಬಹುಮಾನ ಕೊಡ್ತಾ ಇದ್ರು ಒಂದನೇ ಬ ಬಹುಮಾನ ಎರಡನೇ ಬಹುಮಾನ ಆತ್ರರ ಎಲ್ಲ
ಹಾ
ಆಥರ ಎಲ್ಲ
ನಾನು ಅಷ್ಟೇ ಬಾ ಭಾವಗೀತೆ ಮತ್ತು ಮ ತ್ತೆ ಜಾನ ನೃತ್ಯ ಎಲ್ಲ ಮಾಡ್ತಿದ್ದು ಕೋಲಾಟ ಎಲ್ಲ ಮಾಡ್ತ ಇದು ನ ಅವವಾಗ
ತುಂಬಾ ಚೆನ್ನಾಗಿರುತ್ತೆ
ಹ್ಮ್ ಸ್ಕೂ ಇದು ಚಾಲೆಟ್ ಆವಾಗ ಎಲ್ಲಾ ಚೆನ್ನಾಗಿರ್ತು
ಹಾ
ಕಾಲೇಜ ಅಲ್ಲಿ ಅಷ್ಟೊಂದ ಏನು ಏನು ಮಾಡ್ತ ತರಿ ಬರಿ ಓದು ಆಗಿದೆ ಕಾಲೇಜ ಅಲ್ಲಿ
ಅದೇ ಅದೇ ನಾನು ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ
ಹ್ಮ್ ಹ್ಮ್ ಅವಾಗೆ ಎಲ್ಲಾ ಹ್ಮ್ ಕ್ರೀಡೆ ಎಲ್ಲಾ ಮಾಡಸ್ತಿದ್ರಲ್ವಾ
ಹೌದೌದು ಮತ್ತೆ
ಕ್ರೀಡೇಲಿ ಎಲ್ಲಾ ಭಾಗವಹಿಸ್ತಿದ್ರಾ ನೀವು
ಖೋಖೋ ಕಬಡ್ಡಿ
ಹಾ
ಬಲ ಇಲ್ಲ ತುಂಬಾ ಅರ್ಥ ಆ
ಹ್ಮ್ ನವು ಆಡ್ತಿದ್ದ
ಏನ್ಹೇಳಿ ಕೇಳಿಸತಾ ಇಲ್ಲ ಹೇಳುದು
ಅಲ್ಲ ಕ್ರೀಡೆ ಯಾವ್ದ ಇಷ್ಟ ನಿಮ್ಗೆ
ನಾನೀಗ ಇದು ಬ್ಯಾಡ್ಮಿಂಟನ್ ಇಷ್ಟ
ಹಾ ಹ ತುಂಬಾ ಚೆನ್ನಾಗಿತ್ತದು ಹ ಸರಿ ಏನಾಗಿತ್ತು ಅಂದ್ರೆ ನಾವು ಹಿಗೆ ವಾಲಿಬಾಲ್ ಆಡ್ತಾ ಇದೆ ನಮ ಸ್ಕೂಲಲ್ಲಿ ಅದು ಏನಾಯ್ತು ಒಬ್ಬುಡ್ಗಿ ಹಿಂದೆ ಇದ್ಲು ನನ್ ಹಿಂದೆ ಆ ಹುಡ್ಗಿ ಮಕ್ಕಕ್ ಬಂದ್ ಪಟ್ಟ ಅಂತೊಡಿತೂ ಬಾಲು
ಹ್ಮ್
ಪುಲ್ ರಕ್ತ
ಹೌದಾ ಆಮೇಲೆ ಆಸ್ಪತ್ರೆ ಕರ್ಕೊಂಡ್ ಹೋದ್ರ ಹ
ಪತ್ರ ಕರ್ಕೊಂಡ್ ಹೋಗಿ ಔಷಧಿ ಎಲ್ಲಾ ಕೊಡ್ಸಿ.
ಹ್ಮ್
ಮೇಲ್ ಆಯ್ತು.
ಹ್ಮ್
ದೆ ಅವೆಲ್ಲಾ ನೊ ಎಲ್ಲ.
ಹುಷಾರಾಗ್ ಆಡ್ಬೇಕು.
ಹೌದೌದು.
ಇಲ್ಲ ಅಂದ್ರೆ ಕಷ್
ಹೌ ಹೌದು ಮತ್ತೆ ನಮ್ ಮನೆಲ್ಲಿ. ಆಹ ಗಿನ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಗಿನ್ ಗಿನ್ನು.
ಹಾ ನಮ್ ಸೈಡು ಮಾಡ್ತಾರೆ ನಮ್ ಕಡೆನು.
ಅದೇ.
ಅದಿಕ್ಕೆ ಹ್ಮ ರೊಟ್ಟಿ ಜೊತೆ ತಿಂತರ್ ಅದ್ ನ ನಮ್ಮ್ ಕಡೆ.
ಹೌದಾ.
ಹ್ಮ್
ನಾವು ನಮ್ದಸು ಇದ್ ದೆ ಅದು ಕರು ಹಾಕಿತ್ ತ್ತು ಅವಾಗ ಹಾಲ್ ಸಿಕ್ಕಿತ್ತು ತುಂಬಾ ಹಾಲು. ಅವಾಗ್ ನ ನಾವ್ ಸ್ವಲ್ಪ ಮಾಡಿ ನಮ್ಮನೆ ಪಕ್ದಲ್ ಇರೋರ್ ಸ್ವಲ್ಪ ಕೊಟ್ವೇ.
ಹ್ಮ್
ತುಂಬಾ ಸಿಹಿ ತುಂಬಾ ಚನ್ನಾಗಿರುತ್
ಹೌದು ಅದ್ರಲ್ಲಿ ತುಂಬಾ ಒಳ್ಳೇದ್ ಅದು. ತಿನ್ನೋದುಕ್ಕು ಆರೋಗ್ಯ ಹ್ಮ್.
ಹೆಚ್ಚು ಜಾಸ್ತಿ ಚೆನ್ನಾಗಿರುತ್ತೆ.
ಹೌದು.
ನಾನು ಸ್ಕೂಲ್ಗೆ ಎತ್ಕೊಂಡ್ ಹೋಗಿದ್ದೆ ನಮ್ಮ್ ಸ್ನೇಹಿತ್ರಿಗೆಲ್ಲ ಕೊಡೂಕೆ.
ಹ್ಮ್
ಅವ್ರು ತುಂಬಾ ಚೆನ್ನಾಗಿದೆ ಅಂದ್ರು.
ಹ್ಮ್
ಹ್ಮ್
ಮತ್ತೆ ನಮ್ ಕಡೆನೂ ಆಗ್ ಮಾಡ್ತಾರೆ ಗಿಣ್ನೆಲ್ಲಾ.
ಹ ಚೆನ್ನಾಗಿರುತ್
ಹ್ಮ್ ಜೊತೆಗೆ ಅಕ್ಕಿ ರೊಟ್ ಟೀ ಮಾಡ್ಬಿಟ್ಟು. ಅದ್ರು ಜೊತೆ ತಿಂ ತಿ ನಾವ್.
ಹೌದಾ ಅಕ್ಕಿ ರೊಟ್ಟಿ ಹೆಂಗ್ ಮಾಡ್ತಾರೆ.
ಅದೇ ಅಕ್ಕಿ ಬಿ ಬಿಸ್ತಾರೆ ಫಸ್ಟು.
ಹಾ
ಅದ್ರಲ್ಲಿ ಅದ್ರಲ್ಲಿ ಅಕ್ಕಿ ರೊಟ್ಟಿ ಮಾಮೂಲಿ. ರಾಗಿ ರೊಟ್ಟಿನೂ ಮಾಡ್ತಾರೆ ಒನೊಂದ್ಸಲ ಆ ನಮ್ ಕಡೆ ರಾಗಿ ಮಾಡ್ ರಾಗಿ ಹಾಕ್ ತೀವಿ.
ಹಾ
ಹಾ ಶುಂಟಿ ಜೋಳಾ.
ಹಾ ಹ.
ಆತರ ಮತ್ ನಮ್ಮನೆ ರಾಗಿ ಹಾಕ್ತಿವಿ. ಮತ್ತೆ ತಂಬಾಕ್ ಕು ಅಂತ ಗೊತ್ತಾ.
ಹಾ.
ಹ್ಮ್ ಅದು ಆಗ್ತಿವಿ ನಮ್ ಸೈ ತೈಜ ನಮ್ ಕಡೆ ಜಾಸ್ತಿ ಅದೇ ತಂಬಾಕು. ಹೊಗ್ಗೆ ಸೊಪ್ಪು ಅಂತರಲ್ಲಾ ಅದು.
ಹಾ ಹಾ ಮತ್ ತ್ತೆ ಶುಡಿ ಭೂಮಿ ಒಳ್ಗಡೆ ಬೆಳ್ಯೋದು. ತಲ. ನೀವು ಕಿತ್ತಕ್ ಹೋಗಿದ್ದೀರಾ.
ಲೀಲಾ ಅಂದ್ರೆ ನಮ್ಮನೆ. ದಾಖಲಾತ್ ಅದು ಬೇರೆ ನಮ್ ದೊಡ್ಡಪ್ಪ ಅವ್ರ್ ಮನೆಯಲ್ ಹಾಕ್ತಾರೆ. ಹಾಗೆ ನಿಮ್ ಕಡೆ ಏನ್ ಜಾಸ್ ತಿ ಹಾಕದು ಬೆಳೆಗಳು
ನಾವು ಬೆಳೆಗ್ಗಳು ತರಕಾರಿ ಹಾಕ್ತಿವಿ ಟೊಮ್ಯಾಟೊ ಬೀನ್ಸು ಬದನೇಕಾಯಿ ಕ್ಯಾರೆಟು ಬೀಟ್ರೋಟ್ ಹೊ ಈ ತರ ತರಕಾರಿಗಳು ತುಂಬಾ ಕೊಂದವು ಮತ್ತೆ ಕಾಳು ಅಪ್ ಹಿದ್ದಿ ಹಾ ನಾವು ನಮ್ಮ್ ಮನೆಗಳಲ್ಲಿ ಡೈಲಿ ದಿನನಿತ್ಯ ನಮ್ಗೆ ತರಕಾರಿ ಸಾಂಬಾರು ತರಕಾರಿ ಪಲ್ಯ ಸಾಗು ಈತರ ನಾವ್ ಮಾಡ್ಲೇಬೇಕು ಮಾಡ್ತೀವಿ
ಹ ನಾವು ತರಕಾರಿ ನಮ್ಮನೆಗ್ ಬೇಕ ಕಾದಷ್ಟ ಹಾಕ್ತೀವಿ
ಇಲ್ಲಾ ಅಂದ್ರ ಹೊರಗಡೆ ಬರ್ತಾರಲ್ಲ ಅವ್ರ ಜೊತೆ ತಗೊಂಡತೀವಿ ಹೊರ್ಗಡೆ ಹೋಗಿ ಪೇಟೆಗೆಲ್ಲ ಹೋಗಿ ತಗೊಂಡ್ ಬರ್ತಾರ
ಹ ನಮ್ಮೂರಲ್ಲೂ ಆ ಒಂನ್ನು ಇದು ಹ್ಮ್ ವಾರದಲ್ಲಿ ಒಂದ್ಸರಿ ನಡೆಯುತ್ತೆ
ಹ್ಮ್ ಹಾ ನಮ್ದು ಹಂಗೆ ಹ್ಮ್
ಆ ಸಂತೆಗೆ ನಾನು ನಮ ತಾತ ಎಲ್ಲ ಒತ ತ ಇದ್ರೆ
ಹ್ಮ್
ತರ್
ಚೆನ್ನಾಗಿರುತ್ತೆ ಸಂತೆ ಎಲ್ಲ
ದಿನಸಾಮಗ್ರಿ ಅವೆಲ್ಲಾ ಸಿಗುತ್ತೆ ಮತ್ತೆ ಹ ಪಟ್ಟಸಮನು ಬಟ್ಟೆ ಇಂಥವೆಲ್ಲಾ ಸಿಗುತ್ತೆ ಅನ್ ನಾನು ಜಾಸ್ತಿ ಏನಂದ್ರೆ ಇಷ್ಟ ಆ ರಸ್ಕ್ ಬರುತ್ತೆ
ಹ್ಮ್ ಹ್ಮ್ ನಾನು ನಮ್ ತಾತನ್ ಜೊತೆ ಹೋದಾಗ ಅದ್ನೇ ತಗ್ಸ್ ಕೊಂಡ್ ಬರ್ತಿದ್ದೆ.
ಹಾಂ ರಸ್ಕ್ ತುಂಬಾ ಕಾಫಿ ಒಳಗಡೆ ಎಲ್ಲ ತಿನ್ನಕ್ ಚೆನ್ನಾಗಿರುತ್ತಲ್ವಾ?
ಹ್ಮ್
ಮತ್ತೆ ನನಿಗ್ ಗೆ ನಮ್ ತಾತ ಹೋದಾಗೆಲ್ಲ ಡೈಲಿ ಬಜ್ಜಿ ಬೋಂಡಾ ಇಂಥವೆಲ್ಲ ತುಂಬಾ ತರ್ತಾಯಿದ್ರು.
ಹ್ಮ್
ತುಂಬಾ ಚೆನ್ನಾಗಿರುತ್ತಲ್ವಾ?
ಹೌದೌದು.
ಮತ್ತೆ ನನ್ಗೆ ಬಟ್ಟೆ ಬೇಕು ಅಂತೆಲ್ಲಾ ಅಲ್ ಓದಾಡ್ತಾ ಇದ್ದೆ. ಏ.
ಹ್ಮ್
ದ್ರು. ಹ್ಮ್ ಮತ್ತೆ ನಮ್ ಕಡೆ ಕುರಿ ಎಲ್ಲಾ ಮಾಡ್ತಾರ.
ಹಾ ನಮ್ಕಡ್ ಏನು ಮಾಡ್ತಾರೆ.
ಹಾ ಚನ್ನಾ ಇರುತ್ಲ್ವಾ ನೋಡಕ್
ದನ ಹೌದು ದನದ್ ಜಾತ್ರೆ ಎಲ್ಲ ಮಾಡ್ತಾರ್ ನಮ್ ಸೈಡು.
ಹ ಹೌ ಹೌ. ಅವುಕ್ಕಂತಾನೇ ಒಂದೊಂದು ಕ್ರೀಡೆಗ್ಳಿರುತ್ತೆ.
ಹಾ ಹೌದು.
ಹ್ಮ್ ತುಂಬಾ ಚೆನ್ನಾಗಿರುತ್ತೆ. ನಮ್ ಕಡೆನು ಮಾಡ್ತಾರೆ. ಅದೇ ಈಸರಿ ಮಾಜಕ್ ಕರಿತೀನಿ ಬರ್ ತಿರ.
ಹಾ ಬರ್ತೀನಿ ಸರಿ ಹಾಗಿದ್ರೆ. ಮತ್ತೆ ಸರಿ. ಹಾ ಸರಿ.